ಮಾತಾಡು
ಹಲೋ
ಮೇಡಮ ನಮಸ್ತೆ ಮೆಡಮ್
ಸರ್ ನಮಸ್ಕಾರ ಸರ್
ಮೇಡ ನಮಸ್ತೆ ಬಡೋ ಹ ನಮಸ್ತೆ ಮೇಡ್ ಆರಾಮ ಇದಿರಾ
ಹಾ ಆರಾಮಿದೀವಿ ಸರ್ ನಾ ಇನ್ನ ನೀವ್ ಆರಾಮಿದೀರಾ
ಹಾ ಆರಾಮದೆ ಮೇಡಮ್ ಊಟ ಆಯ್ತು ಮೇಡಮ್
ಹಾ ಇಲ್ಲ ಸರ್ ಮಾಡ್ಬೇಕು ಇನ್ನು ಅಡಿಗೆ ಆಗಿಲ್ಲ ಸರ್ ನಿಮ್ದಾಯ್ತು
ಹೌದಾ ಎನ್ನ ಇಲ್ಲ ಮೇಡಮ್ ಸ್ನಾಕ್ಸು ಏನಾದರು ತಿಂಡಿ
ಹಾ ಅವ ಆಯ್ತು ಸರ್ ಅವು ಕಾಮನ್ ಆಗ ಆಗ್ತಾವ ಸರ್ ಹೆಂಗಿದಾರ ಸರ್ ಮನೇಲಿ ಮಕ್ಳೆಲ್ಲ ಆರಾಮಿದಾರ ಸರ್
ಹ ಎಲ್ಲ ಆರಾಮಿದರ ಬೀಡು
ಹೌದು ಹಾ ಆರಾಮಿದ್ದಾರೆ ಸರ್ ಎಲ್ರು ಆರಾಮಿದ್ದಾರೆ ಸರಿ ಇತ್ತೀಚಗ ಈಗ ನಿಮ್ ಸೈಡ್ ಗುಡುಗು ಸಿಡಿಲು ಜಾಸ್ತಿ ಬರ್ತಾ ಇತ್ತಲ್ಲಾ ಸರ್ ನಿಮೂರ್ ಸೈಡ್ ಎರಡಿಲ
ಹೌದು ಇತ್ತೀಚಿಗೆ ಅಂತಂದ್ರೆ ಸ್ವಲ್ಪ ಈಗ ಮಳೆಗಾಲ ಸ್ಟಾರ್ಟ್ ಆಯತಲ್ ಮೇಡಮ್
ಹಾ
ಮಳೆಗಾಲ ಸ್ಟಾರ್ಟ ಆಗಿದ್ದದಕ್ಕೋಸ್ಕರ ಸ್ವಲ್ಪ ಆವಗವಾಗ ಸ್ವಲ್ಪ ಗುಡುಗು ಮಿಂಚು ಬರ್ತದೆ ರೀ ಅದು ಮಳೆ ಬರೋದಕ್ಕಿಂತ ಮುಂಚೆ ಮತ್ತು ಗುಡುಗು ಮುಂಚೆ ಬರೋದು ಸಹಜ ಅಲ್ಲ ಮೇಡಮ್
ಅಲ್ಲ ಸಹಜ ಅದ್ರಿಂದ ಸಾವುಗಳು ಜಾಸ್ತಿ ಆದವು ಅಂತ ಗೊತ್ತಾಯ್ತು ಸರ್ ನಿಮ್ ಸೈಡ್ ಎಲ್ಲಾ ಹ ಅದು ಅದು ಗುಡುಗು ಮಿಂಚು ಸಿಡಿಲ್ ಬಿಳಕ್ಕಿಂತ ಮುಂಚೆ ಅದು ಗೊತ್ತಾಗಲ್ಲ ನ್ ಸರ್ ಅದು ಯಾವ ತರ ಸಿಡಿಲ್ ಬಳ ಮತ್ತೆ ಯಾವ್ ತರ
ಈ ಅಂದ್ರೆ ಹಂಗ ಬರಲ್ಲ ಮೇಡಮ್ ಆಕಾಶದಲ್ಲಿ ಹೆಂಗ್ ಗೊತ್ತಾಗುತ್ತೆ ಮೇಡಮ್ ಗುಡುಗಮ ಹೊರ್ತ ಗೊತ್ತಾಗಲ್ಲ ಮಿಂಚ ಹೊರ್ತ ಗೊತ್ತಾಗಲ್ಲ ಆದರೂ ಆ ಮಿಂಚು ಬಂದಾಗ ಹಾ ಕೆಲೊಬ್ರು ದೊಡ್ಡವರಂದ್ರ ಈಗ ಮನೇಲಿ ಇದ ಸೇಫ್ಟಿ ಇರ್ತರು ಹೊಲಗ ಇದ್ದರು ಅಂತ ಅವ್ರಿಗೆ ಏನು ಹೇಳಕ್ಕ ಆಗಲ್ಲಾ ಅಂತವರಾದರ ಮತ್ತ ಯಾವಾಗ ಒಂದು ಸ್ವಲ್ಪ ಸ್ವಲ್ಪ ಗುಡುಗಲಿ ಸಿಡಲ ಮಿಂಚು ಬಂದಾಗಲಿ ಸಿಡ್ಲು ಬಿತ್ತಪ್ಪ ಅಂದ್ರರೆ ಮತ್ತೆ ಅಲ್ಲಿ ಹೊಲ್ಲಾಗಿದ್ದರೆ ಈ ಸೇಫ್ಟು ಏನಿರೋಲ್ವಾ
ಹ್ಮ್ ಅಲ್ಲ ಸರ್ ಮೊದ್ಲೆಲ್ಲ ಆಕಾಶದಲ್ಲಿ ಏನ್ ಬದಲಾವಣೆ ಆಗ್ತ ಅಥವಂತ ದೊಡ್ಡವರೆಲ್ಲ ನೋಡ್ಬಿಟ್ಟು ಕಣ್ಕೊಂತಾ ಇದ್ರಲ್ಲ
ನೋಡ್ತಾರೆ ಮೇಡಮ್ ಆಕಾಶದಲ್ಲಿ ಬದಲಾವಣೆ ಅಂದ್ರೆ ನೋಡ್ತಾರೆ ಬಟ್ ಬದಲಾವಣೆ ಅಂತಂದ್ರೆ ಈಗ ಮನೇಲ್ಲ ಇದ್ರ ಸೇಫ್ಟಿ ಆಗಿರ್ತ್ತ ದ್ರ ಹೊಲ್ದಾಗಿದೆ ಮತ್ತ ಮಳೆ ಬಂದ್ರೆ ನೋಡೋಣೋ ಅಂತ ಹಂಗೆ ಸ್ವಲ್ಪ ಅನಿವಾರ್ಯ ನೋಡೋಣನು ಸ್ವಲ್ಪ ಹೊತ್ತು ಹೋಗೋಣ ಅಂತ ಹೇಳ್ತರ
ಹ ಹೌದಾ ಸರ್ ಅಲ್ಲ ಮೊದ್ಲ ತಿಳ್ಕೊಂತ ಇದ್ರಲ್ಲ ಸರ್ ಈ ತರ ಮೋಡ ಮುಚ್ಕೊಂಡ್ರೆ ಈ ಕಡೆ ಮಳೆ ಬರ್ತೆ ಆ ಕಡೆ ಮೋಡ ಮುಚ್ಕೊಂಡ್ರೆ ಆ ಕಡೆ ಮಳೆ ಬರ್ತ್ತೆ ಅಂತಂದು
ಹೌದಮ್ಮ ಆಥರ ಅಂತಂದ್ರೆ ಈಗ ಅದು ಮಳೆ ಬ್ರವತ್ತಿನ ಮುಂಚೆ ಮೋಡಗಳಲ್ಲಿ ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತೆ
ಹೌದು ಸರ್
ಹಾ ಅದ್ರಿಂದ ಈಗ ಯಾವ ಕಡೆ ಮೋಡ ಬೀಳುತ್ತೆ ಯಾವ್ ಕಡೆ ಮೂಡ ಇಲ್ವ ಅಂತ ನೋಡ್ಕೊಂಡು ಅದು ನಮಗೆ ಮಳೆ ಬರೋದಕ್ಕೆ ಮುಂಚೆ ಮುಂಜಾಗ್ರತೆ ಕೊಡ್ತಾರೆ ನದು ಮುಂಜಾಗ್ರತೆ ತೋರಿಸ್ತೈತೆ ಅದನ್ನ ನಾವು ನೋಡಿ ತಿಳ್ಕೋಬೇಕಷ್ಟೆ ಈಗ ಮೋಡ ಆಯ್ತಪ್ಪ ಮೋಡ ಬಂದಿದೆ ಅಂತಂದ್ರೆ ಮಳೆ ಬರೋ ಮೂಮೆಂಟ್ ಐತೆ ನಾವು ಎಲ್ಲರೂ ಅಂತಾಗ ಸ್ವಲ್ಪ ಸೇಫ್ಟಿ ಇದ್ದಲ್ಲಿ ಹೋಗಿ ಇರ್ಬೇಕು ಎಲ್ಲ ಎಲ್ಲಾರ ಸ್ ಸ್ವಲ್ಪ ಸೇರ್ಕೊಡ್ಬೇಕಂತ ಅವರಿಗೆ ಸ್ವಲ್ಪ ಮನಸ್ಸಲ್ಲಿ ಭಾವನೆ ಮೂಡುತ್ತೆ ಆ ಥರ ಹೋಗಿ ಅವರು ಮುಂಜಾಗ್ರತೆ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಮೇಡಮ್
ಹ್ಮ್ ಹೌದು ಸರ್ ಆಕಾಶದಲ್ಲಿ ಎಲ್ಲ ಎ ಹ್ಮ್ ಮಳೆ ಒಂದೇ ಅಷ್ಟ ಅಲ್ಲ ಸರ್ ಅಲ್ಲಿ ಮೇಲ್ಗಡೆ ಆಗಂತ ವಿಸ್ಮಯಗಳು ಅದ್ಭುತಗಳು ಯಾರಿಗೂ ಗೊತ್ತಾಗಲ್ಲಲ್ಲ ಸರ್ ಆಕಾಶ ಅಂತಂದ್ರೆನೆ ಒಂದ್ ವಿಸ್ಮಯ ಅಲ್ಲ ಕಾಣದ ಪ್ರ ಪ್ರಪಂಚ ಅಲ್ಲ ಸರ್ ಅದು ಕಣ್ಣಗ್ ಕಾಣಸಿನೂ ಮುಟ್ಲಾರ್ದಂತ ಪ್ರಪಂಚಾ ಸರ್
ಹೌದು ಮೇಡಮ್
ಹ್ಮ ಅದು ಕಣ್ಣಗ್ ಕಾಣಸಿ ನಂಬಲಾರ್ದಂತ ಸತ್ಯ ಅದು ಹ್ಮ್ ಅದು ಸೂರ್ಯ ಸೂರ್ಯ ಅಲ್ಲ ಅಂತೀವಿ ಸೂರ್ಯನು ನಿಜ ನಿಜ ಚಂದ್ರನು ನಿಜ ನಕ್ಷತ್ರನು ನಿಜ ಬಟ್ ಅವು ಕಣ್ಣಿಗ್ ಕಣ್ರನು ಕೈಗ್ ಸಿಗ್ಲಾರ್ದಷ್ಟು ದೂರವಾಗಿರ್ತವೆ ಅವರು ಯಾವ ಸತ್ಯ ಆದ್ರರುನು ಒಂಥರ ಮಿಥ್ಯ ಸುಳ್ಳಾಗಿರ್ತಾವ
ಹದೌದು
ಬಟ್ ಅದನ್ನ ಆಕಾಶ ಅನ್ನೋದು ಒಬ್ಬೊಬ್ರು ಒಂದೊಂದ್ ರೀತಿ ನೋಡ್ಕೊಂಡು ಊಹೆ ಮಾಡ ಕೋಬಹುದು ಸ ಪ್ರಪಂಚದಲ್ಲಿ ಕವಿಗಳೆಲ್ಲಾ ಒಂದ್ ರೀತಿ ಊಹೆ ಮಾಡ್ಕೊಂತಾರ ವಿಜ್ಞಾನಿಗಳೆಲ್ಲ ಒಂದ್ ರೀತಿ ಊಹೆ ಮಾಡ್ಕೊಂತಾರೆ
ಹ ವಿಜ್ಞಾನಿಗಳುಂತಂದ್ರ ಅವರು ಸೈನ್ ಯಾವುದು ಆ ಬದಲಾವಣೆಗೆ ಏನು ಕಾರಣ ಆ ಥರ ಇ ಥರ ಸ್ವಲ್ ನೋಡತರೆ ಮೇಡಂ
ನೋಡ್ಕೊಂತಾರ ಅದೇ ಕವಿಗಳಾದ್ರೆ ರಸಿಕತೆಯಿಂದ ಸವ ತ್ತರಿ ಆಕಾಶ ಅನ್ನೋದನ್ನ
ಹೌದು ಅದ್ರಲ್ಲೂ ಒಂದು ಕಾಣ ಬರಿತಾರೆ ಅವರು ಆ ಮಾಡದಿಂದ
ಅದೇ ಸ ಚಂದ್ರನ್ನೇ ಒಂದ್ ರೀತಿ ನೋಡ್ತಾರೆ ನಕ್ಷತ್ರನ್ನೇ ಒಂದ್ ಇಮೇಜ್ ಮಾಡ್ಕೊಂತಾರೆ ಸೂರ್ಯನ್ನೇ ಒಂದು ಇಮೇಜ್ ಮಾಡ್ಕೊಂತಾರೆ ಆ ಮೋಡಗಳು ಆಕಾಶಗಳು ಕಾಮನಬಿಲ್ಲು
ಹೌದೌದು ಕಾಮನದಿಲ್ಲ ಅಂತ ಇನ್ನ ಬಾಳ ಚೆನ್ನಾಗ್ ಕಾಣುತ್ತ
ಹೌದು ಸರ್ ಅದು ಅದೇ ಇಲ್ಲಿದ್ರುನು ನಾವು ನೋಡೋಕೆ ಯಾವ ರೀತಿ ಇರುತ್ತಂತಂದ್ರೆ ಕವಿಗಳು ಪ್ರಕಾರ ಅದು್ರ ಏನೋ ಕಾಣದ ಒಂದು ಪ್ರೇಮ ಲೋಕ ಮು ಅನ್ನೋ ರೀತಿನಲ್ಲಿ ಕವಿಗಳು ಪ್ರಕಾರ ಆಗಿರುತ್ತೆ
ಹೌದ ಅಂದ್ರೆ ಕವಿಗಳಂದ್ರ ಅವ್ರ ಗವನ ಬರ್ತತಾರಲ್ರರಿ ತಂಪಾದ ಕ ವಾಾವೋ ಆಾಶ ಯಾವ್ದಾದ್ರು ಒಂದು ಕವನ ಬರುತ್ತೆ ಮಲ್ಲ
ಬಟ್ ಅದ್ರ ಅದ್ರಲ್ಲಿ ತಪ್ಪೇನು ಇಲ್ಲಲ್ಲ ಸರ್ ಬಟ್ ಅದ್ರಲ್ಲಿ ಇರೋಂತ ರಸಿಕತೆ ಹಂಗಿರುತ್ತೆ ನೋಡ್ರಿ ಇವತ್ತು ಹುಣ್ಣಿಮೆ ಆಗಿದ್ರುನು ಆ ಆಕಾಶ ಒಂದು ಸತಿ ತಲೆ ಇತ್ತು ನೋಡ್ರಿ ಆ ಆಕಾಶದಲ್ಲಿ ಮಿಂಚಂತೆ ಒಂದು ಚಂದ್ರ ಹತ್ರ ಆಗಷ್ಟು ಮನ್ಸಿಗೆ ಯಾರು ಹತ್ರ ಆಗಲ್ಲ ಮತ್ತೆ ಎಲ್ಲ ಇದ್ರು ಶತ್ರುಗಳೇ ಆಗ್ಲಿ ಮಿತ್ರರುಗಳೇ ಆಗ್ಲಿ ತನ್ ಬಿಡದಿಂಗಳನ ಭೇದ ಭಾವ ಇಲ್ದೆ ಎಲ್ಲಾರೂ ನನ್ನೂರ್ ತರ ಅಪ್ಕೊಂಡಿದಾನೆ
ಅದು ಅಂತಂದ್ರೆ ಜಗತ್ತಿಗೆ ಅವ ಕೊಡ್ತಕ್ಕಂಥ ಒಂದು ಬೆಳೆದಂಗಳ ವಿಷಮಯ ಅಲ್ಲ ಮೇಡಮ್ ಅದು
ವಿಸ್ಮಯ ಸರ್ ಅದು ವಿಸ್ಮಯದಲ್ಲಿ ರಸಿಕತೆ ಇರುತ್ತಲ್ಲ ಸರ್ ಸರ್ ಅದನ್ನ ನಾವವು ಸವತೀವಲ್ಲ
ಅದು ಹ ಅದು ಅಂತಂದ್ರೆ ನೀವು ಯಾವದೇ ಮೂಲೆಯಲ್ಲಿ ಆಗಲಿ ಯಾವುದೇ ಮನೆ ಮನೆೆಯ ಒಳಗಡೆ ಆಗಲಿ ಎಲ್ಲ ಬೇರೆ ಕಡೆ ಇಲ್ಲನಾಗ ಆತ ಇಲ್ಲಿ ಕಂಪಲ್ಸರಿ ಬೆಳಕಂದ್ರೆ ಕೊಟ್ಟೆ ಕೊಡ್ತ ತ್ತರ
ಆದ್ರ ಅದ್ರಿಂದ ನಾವು ತಿಳ್ಕೋಬೇಕಾಗಿರೋದ ಏನಂತಂದ್ರೆ ಅವನಿಗೆ ಯಾರ ಮೇಲನುೂ ಭೇದ ಭಾವ ಇಲ್ಲ ಸನ್ನನ
ಹೌದ ಅ
ಏನ್ ಸರ್ ರೋಗಿಷ್ಟಿಗಳು ಈಕ್ವಲ್ಲು ಪಾಪಿಷ್ಟಿಗಳು ಈಕ್ವಲ್ಲ ಅನ್ನೋ ರೀತಿ ಲ್ಲಿ ಬೆಳಕ ಒಂದೇ ರೀತಿನಲ್ಲಿ ಅವ್ರಿಗೆ ಜಾಸ್ತಿ ಕೊಡಬೇಕು ಇವ್ರಿಗೆ ಜಾಸ್ತಿ ಕೊಡಬಾರ್ದು ಂದು ಅವ್ರಿಗೆ ಫಸ್ಟ್ ಇರೋರಿಗೇ ಅವಿಗೆ ಜಾಸ್ತಿ ಕೊಡ್ಬೇಕು ಸೆಕೆಂಡ್ ಇರೋರಿಗೆ ಅವರಿಗೆ ಜಾಸ್ತಿ ಕೊಡ್ಬಾರ್ದು
ಅನ್ನೋ ರೀತಿನಲ್ಲಿ ಏನಿಲ್ಲ
ಆತರ ಬರಲ್ಲ ಮೇಡಮ್ ಅದು ಪ್ರಪಂಚಕ್ಕೆ ಒಂದೇ ಚಂದ್ರು ಒಬ್ಬ ಒಬ್ಬ ಒಬ್ಬ ಚಂದ್ರ ಒಬ್ಬ ಸೂರ್ಯ ಅಂತ ಹೇಳ್ತಿ ಬಟ್ ಅದು ಕೊಡೋದಂತೂ ಒಂದೇ ಬೆಳಕು ಹ್ಞೂಡ್ ಅದು ಎಲ್ಲೇ ಹೋಗ್ಲಿ ಯಾವುದೇ ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೇ ಜಾಗ ಬದು ಎಷ್ಟು ಬೆಳೆದಂಗಳು ಹೋಗ್ಲೇಬೇಕಂತ
ಹೌದು ಸರ್ ಅದು ಕರೆಟ್ದೆ ಚಂದ್ರ ಒಬ್ಬೊ ನ ತನ್ನ ಕೆಳಗಡೆ ಇರೋರು ಎಷ್ಟೇ ಜನ ಇರಲಿ ಈಕ್ವಲ್ ಆಗಿ ಬೆಳಕು ನೀಡ್ಬೇಕು ಅನ್ನೋದ್ರಿಂದ್ರ ನಾವು ಅವನಿಂದ ಕಲಬೋುದು
ಹ
ಕಲಿಬೇಕು ಕೂಡ
ಹೌದ ಆದ್ರೆ ಈಗ ಕಲಿಬೇಕಂತ್ರೆ ಕಲಿತ ಮೇಡಮ್ ಬಟ್ ಆದ್ರೆ ಮಕ್ಕಳ ಎಲ್ ಕೆ ಜಿ ಮಕ್ಕಳ ಅಂತ ಇರ್ತಾರಲ್ಲ ಮೇಡಮ್ ಅವ್ರರಿಗೆ ಗೊತ್ತಾಗಲ್ವಲ್ಲ
ಅವು ಇನ್ನೂ ಮುಗ್ಧ ಮನ್ ಇಲ್ಲ ಇಲ್ಲ ಸರ್ ಎಲ್ ಕೆ ಜಿ ಮಕ್ಕಳಿಗೆ ಇನ್ನೂ ಹತ್ರ ಮತ್ತ ಇನ್ನು ಹತ್ರ ಯಾಕಂದ್ರೆ ನಿಮಗ್ ಗೊತ್ತು ಚಂದ್ರ ಏನು ನನಗ್ ಗೊತ್ತು ಚಂದ್ರ ಏನು ಅಂತ ಎಲ್ ಕೆ ಜಿ ಮಕ್ಕಳಿಗೆ ಚಂದ್ರನೇ ನನ್ನವನು ಚ್ರ ಚಂದ್ರನೇ ನನ್ನವಳು ಅನ್ನೋ ಮನೋಭಾವನೆ ಬಿರುತ್ತೆ ನನಗ್ ಅವನ್ ಬೇಕು ಅಂತ ಆಟ ಮಾಡ್ತಾರೆ ಅವ್ರು
ಅಲ್ಲ ಮೇಡಮ್ ಅವ್ರಿಗೆ ಗೊತ್ತಾಗಲ್ಲ ಮೇಡಮ್ ಅದು ಚಂದ್ರ ಅಂತಾನೂ ಗೊತ್ತಾಗಲ್ಲ ಸೂರ್ಯ ಅಂತಾನೂ ಗೊತ್ತಾಗಲ್ಲ ಎಲ್ಲ ಬೆಳೆದಂಗಳು ಎಲ್ಲಿಂದ ಬರುತ್ತ ಅಂತಲೂ ಅವ್ರಿಗೆ ಗೊತ್ತಾಗಲ್ಲ ಅವ್ರೇನು ಸುಮ್ಮ ಆಟ ಮಾಡಿದ್ದೆ ಅವ್ರ ಆಟನೇ ಅವ್ರಿಗೆ ನ ಅಷ್ಟೇ ಹ್ಞೂ
ಇಲ್ಲ ಇಲ್ಲ ಅದು ಬೆಳೆದಿಂಗಳು ಹೆಂಗಿ ಅವನು ಮನಸನ ಬೆಳಕದು
ನಲ್ಲ ಮ
ಕವಿಗಳು ಪ್ರಕಾರ ಕವಿಗಳು ಕವಿಗಳು ಪ್ರಕಾರ ಕಾರ ಅಂತಂದ್ರೆ ಅವ್ನು ಮನಸ್ಸಿನ ಬೆಳೆದಂಗ್ಳ ಅದ್ರಲ್ಲಿ ಭೇದ ಭಾವ ಇರೋದಿಲ್ಲ ಬಟ್ ಅವನು ವಿಸ್ಮಯ ಕೊಡ್ತ ತಾನಲ್ಲ ಅದು ಅದ್ರ ಮೇಲೆ ಪ್ರಭಾವ ಇರುತ್ತೆ ನೋಡ್ರಿ ಅದ ಇವತ್ತು ಆಕ್ಚುಲಿ ಒಣ್ಣಿಮೆ ಆಗಿದ್ರುನು ನಿಮಗ್ ಗೊತ್ತಿದೆೇನಿಲ್ಲ ಯಾವಾಗ್ಲೂ ಈಕ್ವಲ್ ಆಗಿ ಈ ಒಂದೇ ನಕ್ಷತ್ರ ಬರೋದು ಚಂದ್ರನಗ ಹತ್ರ ಸೊ ಇವತ್ತು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ರಿ ಜಸ್ಟ್ ನ ಮಾಡಿ ನೋಡ್ರಿ ಸರ್ ಈಕ್ವಲ್ ಆಗಿ ಎರಡು ನಕ್ಷತ್ರ ಇವೆ ಇವತ್ತು
ಹ್ಮ ನಮ್ಮ ಕಡನು ಆ ಥರನ ಇಲ್ಲ ಮೇಡಮ್ ನಮ್ಮ ನಮ್ಮ ಕಡೆ ಒಂದು ಎಂಟು ಹತ್ತು ಕಾಣುತ್ತವೆ ಮೇಡಮ್
ಇಲ್ಲ ಇಲ್ಲ ಅ ಹತ್ರದಲ್ಲಿ ಇರೋದು ನೀವು ದೂರದಲ್ಲಿ ನೋಡ್ತಾ ಇದ್ದೀರಾ ದೂರದಲ್ಲಿ ನೋಡ್ತಾ ಇದ್ದೀರಾ
ನಮ್ಮ್ ಕಡೆ ಇರೋದು ಕಾಣಂಟ ಕಾಣ್ತವೆ ಆಕಾಶ ಅಂತಂದ್ರೆ ನಮಮ್ಮ ಕಡೆ ಅಲ್ಲ ಮೇಡಮ್ ನ ಒಂದು ಹಳ್ಳಿಯವರು ಅಳಿವರ ಕಡೆ ಆಕಾಶ
ಸರ್ ಹಳ್ಳಿ ಊರಿಗ್ ಬೇರೆ ನನಗ್ ಬೇರೆ ನಿಮಗ್ ಬೇರೆ ಅಂತಂದ ಏನಿಲ್ಲ ಅವ್ನಲ್ಲಿ ನೋಡ್ರಿ ಅಬ್ಸರ್ವ್ ಮಾಡಿ ನೋಡ್ರಿ ರೈಟ್ ಸೈಡ್ ಈಕ್ವಲ್ ಒಂದು ಸ್ಟಾರ್ ಇದೆ ಲೆಫ್ಟ್ ಎಷ್ಟ ಸೈಡ್ ಈಕ್ವಲ್ ಒಂದು ಸ್ಟಾರ್ ಆಯು ಡಿಸ್ಟೆನ್ಸ್ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಎರಡು ಷ್ಟಾರ ಇದಾವ ಇವತ್ತ ಸ್ವಲ್ಪ ಒಬ್ಸರ್ವ್ ಮಾಡಿ ನೋಡ್ರಿ
ಗೊತ್ತಿಲ್ಲ ನಮಗೆ ಅದೆಲ್ಲ ಆಕಾಶ ಕಾಣಲ್ಲ
ಲ್ಲ ನೀವೇ ಆಕಾಶ ಆಗಿರುವಾಗ ನಿಮಗೆ ಹೆಂಗ್ರೀ ಆಕಾಶ ಕಾಣಸುತ್ತೆ
ಅದೇ ಮೇಡಮ್ ಈಗ ಬ್ರದಿಮ್ ಕೊಡ್ತ ಅಂತ ಹೇಳಿದ್ರ ನಾವು ಮನೇಲ್ಲೇ ಇದೇ ಮ ಕಾಣಲ್ಲ ನೋಡ್ಬೇಕು ಹೊರಗಡೆ ಹೋಗಿ ಹ್ಞೂ ಬೆಳೆದಂಗಳ ಅಂದ್ರರೆ ನಿಮಗೇ ಅಷ್ಟೊಂದು ಇಿದೆೇ ಮೇಡಮ್
ಬಾಳ ಇಷ್ಟ ಬಾಳ ಲಾವೋ ಸರ್, ಅದು ಇವಾಗಂತ ಅಲ್ಲ ಬೈ
ಒಂಥರ ಎಲ್ಲರ ಆಯ್ತು ನಮ್ಮ ಹೆಣ್ಣ್ಮಕ್ಳೆಲ್ಲ ಇಷ್ಟ ಪ ಇಷ್ಟಪಡೋದು ಚಂದಮಮನ
ಇಲ್ಲ ಇಲ್ಲ ಹಂಗಂತಂದ್ರ ಹೆಣ್ಮಕ್ಳು ಅಂತಂದಲ್ಲ ನಮಗೆ ಈವ್ನಿಂಗ್ ಟೈಮ್ ಇಷ್ಟ ಸರ್ ಜಾಸ್ತಿ ವಗೆ ಅನ್ನೊಂತಂದಲ್ಲ ಈವ್ನಿಂಗ್ ಟೈಮ್ ಸ್ಕೈ ಅಬ್ಸರ್ವ್ ಮಡಿ, ನೋಡ್ರಿ ಹೆಣ್ಮ ಮಕ್ಳಗ ಗಂಡ್ ಮಕ್ಳಿಗೆ ಅಂತ ೊಂದು್ ಇಷ್ಟ ಕಷ್ಟ ಅಂತ ಇರಲ್ಲ ಸ್ಕೈ ಅ ಆಕಾಶ ಅಂತಂದ್ರನನೆ ಒಂದ್ ವಿಸ್ಮಯ
ಹೌದೌದು ಹಾಗಂತಲ್ಲ ಮೇಡಮ್ ಈಗ ಉಣ್ಣಿವೆ ಅಂತಂದ್ರೆ ಉಣಿವೆ ದಿನ ಭಾಳ ಜನ ಸ್ವಲ್ಪ ಚಂದ್ರಮ್ಮ ಇಷ್ಟಪಡ್ತಾರೆ ಚಂದ್ರ ಮಾಮನ ನೋಡೋಕ್ಕೆ ಆಗಲಿ ಅಲ್ಲಿ ಸ್ವಲ್ಪ ನೋಡ್ತಾ ನೋಡ್ತಾ ಸಮಯ ಕಳೆಯೋದಕ್ಕಾಗಲಿ
ಏ ಹಂಗ ಎಲ್ಲರಿಗು ಇಷ್ಟ ಹಂಗಂತಂದ ಗಂಡ್ಮಕ್ಳ ಏನು ಇಷ್ಟ ಪಡಲ್ಲ ಇನ್ಸರ್ ಆಕಾಶ
ಅದು ನಮಿ ತಿಳಿದ್ ಮಟ್ಟಿಗೆ ನಮಗ್ ಕಡಿಮೆ ಮೇಡ್
ಇಲ್ಲ ಇಲ್ಲ ಸರ್ ಅದು ನೋಡೋ ಮನೋಭಾವನೆ ಎಲ್ಲಿ ಇರುತ್ತೆ ಗಂಡ್ಮಕ್ಳ ಜಾಸ್ತಿ ಹೆಣ್ಮಕ್ಳು ಜಾಸ್ತಿ ಅಂತಂದ ಏನಿಲ್ಲ ನಿಮ ಇದು ಕ್ಯಾಸುವಲ್ ಆಗಿ ಮನ್ಸ್ಸಿಗೆ ಗಣ್ಮಕ್ ಮಕ್ಳಿಗಾಗ್ಲಿ ನೋವಾದಾಗ ನೀವು ಒಮ್ಮೆ ಆಕಾಶ ನೋಡ್ಬಿಡಿ ಕಳ್ಕೊಂಡೂರೆ ಎಲ್ಲಾ ನಿಮಗ್ ಸಿಗ್ತಾರೆ ಅದ್ರಲ್ಲಿ ಸೊ ನನ್ನೆದ್ರಿಗೆ ಇದ್ದಾರಾ ನನ್ನೇ ನೋಡ್ತ ಹೌದು ಹೌದು ಸರ್ ನಮ್ಮ ಭಾವನೆಗಳಿಂದ ಎಲ್ರುೂ ಕಾಣ್ಂತಾರ ಅಲ್ಲಿ
ಸರಿ ಮೇಡಮ್ ಆಯ್ತು ಓಕೆ ಓಕೆ ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ರೆ ನೀವು ಹೇಳಿದ ಪ್ರಕಾರ ಸ್ವಲ್ಪ ಹೊರಗಡ ನೋಡಿ ಬರ್ತದೆ ಮೇಡಮ್ ಓಕೆ
ಫುಲ್ ಡಿಸ್ಟೆನ್ಸ್ ಅಲ್ಲಿ ಇದಾರೆ ನೋಡಿ ಬೈ
ಓಕೆ ಧನ್ಯವಾದಗಳು ಮೇಡಮ್ ಆಯ್ಪಾ ಪತ್ತು ನಿಮಷದಲ್ಲಿ ಪದ ನಿಮಿಷದ ಪೇರು ಮದಲನ ಕಟ್ಸ ಸ